ಬಿಜಿ ಇದ್ಯಾ
ಇಲ್ಲ ಇಲ್ಲ ಓ ಇವಾಗ ಮೊಬೈಲ್ ನೋಡ್ತಾ ಇದ್ದ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದ
ಹೌದಾ
ಹಾ ಇನ್ನೇನ್ ಹಾಸ್ಟ್ಲಲ್ ಅದೇ ಅಲ್ವಾ ಸಟರ್ಡೇ ಸ ಸಂಡೆ ಬಂತು ಅಂದ್ರೆ ಸಾಕು ಬಟ್ಟೆ ವಾಶ್ ಮಾಡೋದು ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡದು ಬಟ್ ಇಲ್ ಬಟ್ಟೆ ಒಣಗ್ಸೋದಕ್ಕೆ ಪ್ರಾಬ್ಲಮ್ ತುಂಬಾ ಮಳೆ ಅಲ್ಲಾ ಆಚೆ ಹಾಕಿದ್ರೆ ಯಾವಾಗ ಮಳೆ ಬರುತ್ತೋ ಇಲ್ವೋ ಅಂತ ಗೊತ್ತಾಗ್
ಎತ್ಕೊಂಡ್ ಅದು ಮೇಲ್ಗಡೆ ಎಲ್ಲ ಐತಲ್ವ ಎತ್ಕೊಂಡ್ ಬರಕ್ ಕೆಳಗ್ ಹೋಗಕು ಸೋಂಬೇರ್ತನ ಆಗತ್ತೆ ಎತ್ಕೊಂಬರಕ್ಕೂ ಹೋಗಲ್ಲ
ಹಾ
ನಿನಗೆ ಕೈಯಲ್ಲಿ ಇದಾಗ್ತಿತ್ತಲ್ಲಾ ಸೋಪ್ ಯೂಸ್ ಮಾಡಿ ಕೈಯಲ್ಲೆಲ್ಲ ರ್ಯಾ ಶೆಸ್ ಆಗ್ತಿದೆ ಅಂತಿರ್ತಿಯಲ್ಲ ಕಡ್ಮೆ ಆಯ್ತಾ
ಅದ್ ಅಷ್ಟು ಕಡಿಮೆ ಆಗ್ತಾ ಇಲ್ಲ ಬಟ್ ಓಕೆ ಓಕೆ ಒಂದೊಂದ್ ಟೈಮ್ ಆತರ ಆಗತ್ ತುಂಬಾ ರಾಶ್ಯಸ್ಸಾಗಿ ತುಂಬಾ ಇಚ್ಚಿಂಗ್ ಕಡ್ತಾ ಕಡ್ತಾ ಬರತ್ತೆ ಒನ್ನೊನ್ ಟೈಮ್ ಮಾತ್ರ ಏನು ಆಗೋದಿಲ್ಲ
ಏನ್ ಗೊತ್ತಾ ಈ ಪೌಡರ್ ಪೌಡರ್ ಸುಣ್ಣದ್ ಸೋಪ್ಗಳೆಲ್ಲ ಬರುತ್ತಲ್ಲಾ ರಿಮ್ಮು ಆ ತರದ್ ಲ್ಲ ಯೂಸ್ ಮಾಡ್ಬೇಡ ಇಲ್ಲಿ ರಾಜ್ ಅಂತ ಒಂದ್ ಬರುತ್ತೆ ರಾಣಿ ಅಂತಾನು ಒಂದ್ ಬರುತ್ತೆ ಬಾರ್ ಸ್ ಸೊಪ್ಗಳು ಅದ್ನೆಲ್ಲ ಯೂಸ್ ಮಾಡು ಅಂದ್ರೆ ಅದ್ ಷ ಸ್ಮೂತ್ ಸ್ಮೂತ್ ಇರುತ್ತೆ ಪೌಡರ್ ಪೌಡರ್ ಇರಲ್ಲ
ಓ ಅದಾತ್ರ ಬರೋದಿಲ್ಲ ವಾ ಕೈಯಲ್ಲೆಲ್ಲ ಇದಾಗಲ್ವಾ ನನ್ಗದು ಬಟ್ಟೆ ವಾಶ್ ಮಾಡಿದ್ದಿನ ಆತರ ಆಗೋದು ಲ್ಲ ಅದಾಗಿದ್ ಟೂ ಡೇಸ್ ಆದ್ಮೇಲೆ ಅವಾಗ ಅತರ ಆಗತ್ತೆ
ಹೌದಾ ಆತರ ಸೋಪು ಯೂಸ್ ಮಾಡು ಪ ಮತ್ತೆ ಎಣ್ಣ ಏನ್ ಯೂಸ್ ಮಾಡ್ತಿದ್ದೆ ನೀನು ಡ್ಯಾಂಡ್ರಫ್ ಬೇರೆ ಆಗ್ತಿದೆ ಅಂತಿದೆ
ಎಣ್ಣೆ ನಾರ್ಮಲ್ ಕೊಕಾನೆಟ್ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಚೇಂಜ್ ಮಾಡೋದಿಂದ ಡ್ಯಾಂಡ್ರಫ್ ಕಡಿಮೆ ಆಗಲ್ಲ ಅಲ್ವಾ
ಹೌದಾ
ಹಾ ಎಣ್ಣೆಯಿಂದ ಆಗೋದಿಲ್ಲ ಅದು ಡ್ಯಾಂಡ್ರಫ್ ನಾನು ಡಾಕ್ಟರ್ ನ ಟೈು ಏನು ನಮಗೆ ಏಜ ಗ್ರೋತ್ ಆಗ್ತಾ ಇಲ್ಲ ಸೊ ಯಾವ ತರ ಆಯಿಲ್ ಯೂಸ್ ಮಾಡ್ಬೇಕು ಅಂತ ಅದಕ್ಕೆ ಡಾಕ್ಟರ್ ಹೇಳಿದ್ರು ಎಣ್ಣೆ ಜಸ್ಟ್ ನಾವು ಯೂಸ್ ಮಾಡೋದು ಏರ್ಸ್ ಸಾಫ್ಟ್ ಆಗ್ಲಿ ಮತ್ತೆ ಸಿಲ್ಕಿ ಆಗ್ಲಿ ಅಂತ ಅದು ಒಂದೇ ಕಾರಣಕ್ಕೆ ಗ್ರೋತಿಗೆಲ್ಲ ಯಾರು ಇನ್ನೇ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು
ಹೌದಾ ಮತ್ತೆ ಈಗ ನಾವು ಆಯುರ್ವೇದಿಕ್ ನೋಡ್ಬೋದು ನೋಡು ವೇದಿಕ್ ಅಂತಾನೂ ಎಮ್ಮೆ ಇದೆ ಅದು ಆಯುರ್ವೇದಿಕ್ ಅಂತ ಹಲೋ
ಹಾ ಹೇಳು
ಕೆಲ್ಯಾಸ್ತಿದ್ಯಾ
ದೆ
ಹಾ ವೇದಕ್ ಸುದ್ದ ಎಣ್ಣೆ ಇದೆ ನಾನ್ ಯೂಸ್ ಮಾಡ್ತಾ ಇದ್ದೆ ಆಯ್ತಾ ನಮಗೆ ತಲೆಯಲ್ಲಿ ಸೆಂಟು ಎದ್ ಕಡೆ ಕೂದಲು ಕಡೆ ಅಂದ್ರೆ ಉದ್ರ ಹೋಗ್ತಿತ್ತು ನಾನದಕ್ಕೆ ನೋಡಿದ್ನ ಮೊಬೈಲ ಅಲ್ಲಿ ಅದ ನೋಡ್ದೆ ಎಣ್ಣೆ ಬರುತ್ತೆ ಆಮೇಲೆ ಸಪ್ರೇಟ್ ಆಗ ತಗ ಬಹುದು ಹೌದು ಸೀರಂ ಬರುತ್ತೆ ಸೀರಮ್ ಅಲ್ಲಿ ಹೇರ್ ಗ್ರೋತ್ ಆಗುತ್ತೆ ಬ್ಯಾಂಡ್ರಫ್ ಶಾಂಪ್ ೂೋಗಿದ್ದ ಮದಾದ್ಮೇಲೆ ಹೇರ್ ಗ್ರೋತ್ ಆಗ ಇದು ಎಕ್ಸ್ಟ್ರಾ ಹೇರ್ ಅಂದ್ರೆ ಇರೋ ಹೇರ್ ಉದುರದೇ ಇರ್ಲಿ ಅಂತ ಎಣ್ಣೆನ್ ಹೌದೇ ಚೆನ್ನಾಗಿದೆ ಆಯಿಲ್ ಬಟ್ ಏನಂದ್ರೆ ನಾವು ಕಾನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಬೇಕು ಅಟ್ಲೀಸ್ಟ್ ಒನ್ ಇಯರ್ ಆದ್ರೂ ಯೂಸ್ ಮಾಡ್ಬೇಕು ಅವಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ
ಹಾ ಆಕ್ಚುಲಿ ಸೀರಮೇ ತುಂಬಾ ಯೂಸ್ಫುಲ್ ಆಗೋದು ನಮ್ಗೆ ಹೇರ್ಸ್ ಎಲ್ಲಾದ್ರೂ ಗ್ರೋ ಆಗ್ಬೇಕು ಕೊಂತಾಂದ್ರ ಎಣ್ಣೆ ಹಚ್ಚೋದ್ರಿಂದ ಕೂದಲು ಬೆಳೆಯೋದೇ ಇಲ್ಲ ಉದ್ದ ಆಗ್ಬೋದಷ್ಟೇ ಇರೋ ಕೂದ್ಲು ಶೈನಿಂಗ್ ಆಗಿ ಉದ್ದ ಆಗ್ಬಹುದು ಸಾಫ್ಟ್ ಆಗಿ ಬಟ್ ಬೆಳೆಯೋದಿಲ್ಲ ನೀನ್ ಬೇಕಾದ್ರೆ ಅಬ್ಸರ್ವ್ ಮಾಡು ಅಬ್ಸರ್ವ್ ಮಾಡು ನೀನು ಯಾವಾಗ ಗೊತ್ತಾ ಇವಾಗ ನೀನು ತಲೆ ಸ್ನಾನಾನೇ ಮಾಡಿದೆ ಅಂತ ಒಂದಿನ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಡೇ ತಲೆಸ್ನಾನ ಮಾಡು ಆ ಸು ಸ್ವಲ್ಪ ಶೈನಿ ಸಾಫ್ಟ್ ತರ ಇರುತ್ತೆ ಬಟ್ ನೀನ್ ಎಣ್ಣೆನ ಹಚ್ಕೊಂಡಲ್ದಂಗೆ ಕಂಟಿನ್ಯೂಸ್ ತಲನ ಮಾಡ್ತಾ ಇದ್ದ ಅಂತ ಅಂದ್ರೆ ಒ ರಫ್ ರಫ್ ಆಗುತ್ತ ಹ
ನಾನು ಮನಲಿ ಲಾಕ್ ಡೌನ್ ಇತ್ತು ನೋಡು ಆ ಟೈಮ್ ಅಲ್ಲಿ ಮನೇೆಯಲ್ಲಿ ಆ ಈಗ ಸೊಪ್ಪು ಮೆಂತ್ಯಿಯ ಸೊಪ್ಪು ಉಪ್ಪು ಆ ಮ ಮೆಂತ್ಯ ಈರುಳ್ಳಿ ಭೃಂಗರಾಜು ಅದಾದ್ಮೇಲೆ ದಾಸವಾಳ ಕರ್ಬೇವು ಎಲ್ಲಾ ಹಾಕಿ ಅಪ್ಪ ಎಣ್ಣೆ ಮಾಡಿ ಕೊಟ್ಟಿದ್ ಅಂದ್ರೆ ತಲೆ ತಂಪು ಅದು ಒಳ್ಳೇದು ಹೆಲ್ತ್ಗೂ ಒಳ್ಳೇದು ಹೇರ್ಗೂ ಒಳ್ಳೇದು ಅದನ್ನ ಯೂಸ್ ಮಾಡ್ತಿದ್ದೆ ಮತ್ತೆ ದದ್ರಫ್ ಫ್ ಆಗ್ತಿದೆ ಅಂತ ಮೆಂತ್ಯ ಮತ್ತೆ ಈರುಳ್ಳಿ ಪೇೇಶಟ್ ಮಾಡಿನೂ ಹಚ್ಕೊತಿದ್ದೆ
ಹ್ಮ್ ಅದ ಈರುಳ್ಳಿಯಿಂದನ ಕಡಿಮೆ ಆಗತ್ತೆ ಡ್ಯಾಂಡ್ರಫು ಯಾವ್ದಾವಾದ್ರಿಂದ ಅತಾ ಈರುಳ್ಳಿ ಲೆಮನ್ ಮತ್ತೆ ಇದು ಹುಣ್ಸೆ ಹಣ್ಣಂದು ಹುಳಿಯ ಬರುತ್ತೆ ನೋಡು ಅದನೆೆಲ್ಲ ಹಚ್ಕೊಂಡ್ರ ಕಡಿಮೆ ಆಗುತ್ತೆ ಬಟ್ ಎಷ್ಟೊಂದು ಹೇಳ್ತಾರಪ್ಪ ಆಮ್ಯಾಲ್ ಜಾಸ್ತಿ ಹಚ್ಕೊಂಡ್ರೆ ಎರ್ಸು ವೈಟ್ ಆಗುತ್ತೆ
ವೈಟ್ ರೆಡ್ ಆಗತ್ತಂತೆ
ಹಾ ಬಟ್ ನಾವ ಏನೇ ಯೂಸ್ ಮಾಡಿದವಿ ಹಾ ಏನೇ ಯೂಸ ಮಾಡಿದ್ರು ಏನೇ ಯೂಸ್ ಮಾಡಿದ್ರು ಕನ್ಸಿಸ್ಟೆಂಟ್ ಆಗ ಯೂಸ್
ಹೌದು ನಾವು ಒಂದ್ ತಿಂಗ್ಗಳು ಮಾಡದು ಮತ್ತೆ ಬಿಡದು ಆತರ ಎಲ್ಲ ಮಾಡ್ಬಾರ್ದು
ತಿಂಗಳಿಗೆ ಯೂಸ್ ಮಾಡ್ತೀವಿ ಓಹ ರಿಸಲ್ಟ್ ಬರ್ತಾ ಇಲ್ಲ ಇದೇನೂ ಯೂಸ್ ಇಲ್ಲ ಅಂತ ಅದನ್ನು ಬಿಡ್ತೀವಿ ಆ ತರನ ಆಗೋದು
ಆದ್ರೆ ಆಯುರ್ವೇದಿಕ್ ಹೆಂಗಂದ್ರೆ ಸ್ಲೋ ರಿಸಲ್ಟ್ ಕೊಡುತ್ತೆ ಆದ್ರೆ ಪರ್ಫೆಕ್ಟ್ ರಿಸಲ್ಟ್ ಕೊಡುತ್ತ
ಹಾ ಅಂಡ್ ಪರ್ಮನೆಂಟ್ ರಿಸಲ್ಟ್ ಇರುತ್ತೆ ಅದು ಒಂದೊಂದು ಇದು ಪ್ರಾಡಕ್ಟ್ಸ್ ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲ ಏನ ಯೂಸ್ ಮಾಡೋ ತನಕ ಅಷ್ಟೇ ಚೆನ್ನಾಗಿರುತ್ತೆ ಯೂಸ್ ಮಾಡದು ಬಿಟ್ವಿ ಅಂತಂದ್ರೆ ಮತ್ತೆ ಅದೇ ಪ್ರಾಬ್ಲಮ್ಮು ಹ್ಮ್
ನಮ್ಮ್ ಮನೇಲ್ಲೂ ಅಷ್ಟೆ ಹುಳಿ ಹಚ್ಕೊಂಡ್ರೆ ಕೂದಲು ವೈಟ್ ಆಗತ್ತಾ
ಏನ್ ಹಚ್ಕೊಂಡ್ರಿ
ಹುಳಿ ಈಗ ನೋಡು ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರಲ್ವಾ ಅದಕ್ ಜೇನ ತುಪ್ಪ ಹಾಕಿ ಹತಾರ ಅದನ್ನ ತಲೆಗ್ ಹಚ್ಕೊಬೇಡಿ ಅಂತಾನೂ ಅಂತಾರೆ
ಹಾ ಜೇನ ತುಪ್ಪ ಹಾಕಿದ್ರೆ ರೆಡ್ ಆಗತ್ತೆ ಮೆಬಿ
ಅಲ್ಲ ವೈಟ್ ಆಗುತ್ತೆ ಅಂತಾನ
ಫಸ್ಟು ರೆಡ್ ಆಗತ್ತೆ ಇರ್ಸು ಯಾವ್ದೇ ಒಂದ ಏರ್ ಆಗ್ಲಿ ಡೈರೆಕ್ಟ್ ಆಗಿ ಯಾವ ಹೇರ್ಸು ವೈಟ್ ಆಗೋದಿಲ್ಲ ಆ ಹೇರ್ಸು ಬ್ಲ್ಲಾಕ್ ಇರೋದು ಫಸ್ಟ್ ರೆಡ್ಡಿ ಶೇಡ್ ಕನ್ವರ್ಟ್ ಆಗಿ ಅದಾದ್ಮೇಲೆ ವೈಟ್ ಕಲರ್ ಬರೋದು ಹಾಂ ಸೊ ಜೇನುತುಪ್ಪ ಎಲ್ಲಾದರೂ ಹಚ್ಕೊಂಡ್ವಿ ಅಂತಂದರೆ ಫಸ್ಟು ರೆಡ್ ಆಗುತ್ತೆ. ಆಮೇಲೆ ವೈಟ್ ಆಗುತ್ತೆ.
ಹ್ಮ್ ಜೇನ್ ತುಪ್ಪ ಮುಖ ಮುಕ್ಕು ಒಳ್ಳೇದು ಶೈನ್ ಆಗುತ್ತೆ ಮುಕ್ಕ ಕ್ಕ ಟ್ಯಾನ್ ಇನ್ನು ಎಲ್ಲ ಆಯುರ್ವೇದಿಕ್ ಕಾಫಿ ಪೌಡರು ಎಲ್ಲ ಹಚ್ಕೊತಾರಲ್ಲ ಹ ಈ ಮೊಸರು ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಹಚ್ತಾರೆ. ಆಗ ಹೌದು ಎಲ್ಲರಿಗೂ ಆಗಲ್ಲ ಈಗ ಅಲೋವೇರಾ ಬ ಬರುತ್ತಲ್ಲ ಅದು ಅಷ್ಟ ಎಲ್ರಿಗೂ ಆಗಲ್ಲ ಕೆಲವರಿಗೆ ಆಗುತ್ತ ಕೆಲವರಗ ಆಗಲ್ಲ
ಅಲೋವೇರಾ ಸೂಟ್ ಆಗುತ್ತೆ ಬಟ್ ಅರಿಶಿನ ಹಚ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ
ಹೌದಾ ನಾನು ಅರಿಸಿನ ಹಚ್ತೀನಿ ಅಷ್ಟಂದ ಇಲ್ಲ ಈಗ ಫೇಶಿಯಲ್ ಹೇರ್ ಎಲ್ಲ ಇರುತ್ತಲ್ಲಾ. ತುಂಬ ಆಯ್ತು ಅಂದ್ರೆ ಅರಶಿಣ ಹತ ಹಚ್ಚಿ ಅರಿಸಿನ ಹಚ್ಚಿ ಅಂತ ಕಡಿಮೆ ಆಗುತ್ತಾ ನಿಜವಾಗ್ಲು ಅರಿಸಿನ ಹಚ್ಚಿದ್ರೆ
ಹ್ಮ್ ಆಗತ್ತೆ ಯೂಸ್ ಮಾಡಿದ್ರೆ ಏನ್ ಗೊತ್ತ ಅದು ಕಡಲೆ ಹಿಟ್ಟು ಅರಶಿನ ಮೊಸರು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಅಂದ್ರೆ ಪೇಸ್ಟ್ ತರ ಇರ್ಬೇಕು. ಅದನ್ನೆಷ್ಟು ಡ್ರೈ ಆಗಬೇಕು ಆಥರ ಮಾಡ್ಕೊಂಡ ಗಾ ನಾ ಏನ್ ಮಾಡ್ಬೇಕು ಗೊತ್ತಾ ಅದನ್ನ ಅಪ್ಲೈ ಮಾಡ್ತೀವಿ ಅಲ್ವಾ ಇನ್ನು ಕಡಲೆ ಹಿಟ್ಟು ಅರಿಸಿನಾ ಮೊಸರು ಜೇನತುಪ್ಪಾ. ನಿಂಗ ಬೇಕಂದ್ರೆ ರೋಸ್ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ ಅದಾದ್ಮೇಲೆ ಅ ತಿನ ಲೇಯರಾಗಿ ಅಪ್ಲೈ ಮಾಡ್ಕೋಬೇಕು. ತುಂಬ ತಿಕ್ಕಾಗಿ ಮಾಡ್ಕೊಬಾರ್ದು ಅಪ್ಲೈ ಮಾಡ್ಕೊಂಡ್ರು ಫೇಸ್ ಫುಲ್ ಡ್ರೈ ಆದಮೇಲೆ ಅದನ್ನ ಡೈರಕ್ಟ ಪೆನ್ ವಾಟರಿಂದ ವಾಷ್ ಮಾಡೋದನ್ನುಬಿಟ್ಟು ಫೇಸ್ನ ರಬ್ ಮಾಡ್ಕೋಬೇಕು ಅವಾಗ ಹೇರ್ಸ್ ರಿಮೋವ್ ಮಾಡಕ್ ಹಹಾ ಪೀನ್ ಮಾಡಕ್ ಬರಲ್ಲ ಅದು. ರಬ್ ಮಾಡಬೇಕು ಹಾರ್ಡ್ ಇರುತ್ತೆದು ರಫ ಇರುತ್ತಲ್ವಾ ಸೊ ರಬ್ ಅದಾಗ ಅದು ಹೇರ್ಸ್ ರಿಮೂವ್ ಆಗ
ಹೌದಾ ಟ್ರೈ ಮಾಡಿದ್ದೆ ನೀನು ಒಂದ್ಸಲ ಆದ್ರೂ.
ನಾನು ಮಾಡಿದ್ದೆ ಬಟ್ ಅದು ಒಂದು ದಿನ ಮಾಡಿದ್ರೆ ಹೇರ್ಸ್ ಹೋಗೋದಿಲ್ಲ ಅಷ್ಟು. ಕಾನ್ಸ್ಟೆಂಟ್ಲಿ ಮಾಡ್ತಾ ಇರ್ಬೇಕು ಅ ಜಸ್ಟ್ ಟು ತ್ರೀ ಡೇಸ್ ಬಂದ್ಸಾದ್ರ ಮಾಡ್ತಾ ಇದ್ರೆ ಆಮೇಲೆ ಹೋಗುತ್ತೆ.
ಹೌದಾ ಅದು ಗ್ರೋತ್ ಆಗದ ಕಡಿಮೆ. ಅರಶಿಣ ಹಚ್ಚಿದ್ರೆ ಗ್ರೋತ್ ಆಗ ಗ್ರೋತ್ ಕಡಿಮೆ ಆಗುತ್ತಾ ಹೈರ್ದ
ನಾನೇನ್ ಮಾಡಿದ್ದೆ ಅಂದ್ರೆ ವಾಶ್ ಮಾಡಿದ್ದೆ ರಬ್ ಮಾಡಿರ್ಲಿಲ್ಲ. ಸೊ ವಾಶ್ ಮಾಡಿದ್ರೆ ಹೇರ್ಸ್ ಹೋಗೋದು. ಹ್ಮ್
ಅರಿಶಿನ ನು ಒಳ್ಳೆ ಅರಿಶಿನ ಇರ್ಬೇಕು ಮನೇಲ್ಲೇ ಬೆಳಿತಾರಲ್ಲ.
ಹಾ ಮನೇಲೆೇ ಪ್ರಿಪೇರ್ ಮಾಡು ಅರಿಶಿ
ಈ ಅಂಗಡಿಲಿ ಹಾ ಅಂಗಡಲಿ ತರಲಿ ಈಗ ಹೊರಗಡೆ ತರದದ್ರೆ. ಕಸ್ತೂರಿ ಅರಿಶಿಣ ಚೇಸಿಗ ಒಳ್ಳೇದು ಅಂತಾರೆ ಗೊತ್ತಾ ಹ್ಮ್.
ಬಟ್ ಒಂದೊಂದ್ ಕಡೆ ನೋಡ್ಕೊಂಡಿಲ್ಲ ಅಂತಂದ್ವಿ ಅಂದ್ರೆ ಅದಕ್ಕೆ ಕೆಮಿಕಲ್ಸ್ ಎಲ್ಲಾ ಯೂಸ್ ಮಾಡಿರ್
ಈಗ ಅಡ್ಗೆ ಅಡ್ಗೆಗಂತ ತರ ಅರಶ ನಾನು ಯೂಸ್ ಮಾಡ್ಬಾರ್ದು.
ಅಡ್ಗೆಕ್ ತರದ ಯೂಸ್ ಮಾಡಬಾರ್ದ.
ಮುಖಕ್ಕೆಲ್ಲ ಯೂಸ್ ಮಾಡಬಾರ್ದು.
ಹಾ
ಮನೆಲ್ಲೇ ಮಾಡ್ತಾರಲ್ಲ ಅದು ಅಥವಾ ಕಸ್ತೂರಿ ಆರ್ಸಿನ ಏನಾದ್ರು ತಗೊಂಡ್ಬರ್ಬೇಕು.
ಹ್ಮ್
ಇಂದ ಗಧುಗೆ ಅಂಗಿಯಲ್ಲಿ ಎಂಥಾದಾದ್ರೂ ಸಿಗುತ್ತೆ ಪ್ರತಿಯೊಂದು ಸಿಗ್ತಾ ಇರುತ್ತೆ. ಆಲ್ ಹೋಗಿ ಏನ್ ಕೇಳಿದ್ರ ಎಲ್ಲ ಅವೈಲಬಲ್ ಇರುತ್ತೆ.
ಹೌದು ನನಗ್ ಕಡ್ಲೆ ಇಟ್ಟು ಸ್ವಲ್ಪ ಅಲರ್ಜಿ ಆಗುತ್ತೇನೋ ಅನ್ಸುತ್ತಕ್ಕೆ ಒಂದೊಂದ್ಸಲ.
ಹಾ ಕಡ್ಲೆಹಿಟ್ ಹಾತ್ರೆನ ಆಗೋದಿಲ್ಲ ತುಂಬಾ ಶೈನ್ ಆಗುತ್ತೆ. ಮುಂಚೆ ಒಂದು. ಆ ಕಡ್ಲೆಟು ಮೊಸ್ರು ಅಪ್ಲೈ ಮಾಡಿದ್ರೆ ಫೇಸ್ ಬ್ರೈಟ್ ಆಗುತ್ತೆ ನಮಗೆ.
ಹೌದಾ.
ಹ್ಮ್ ಮುಂಚೆ ನಾನೊಂದು ಕ್ಯೂರ್ ಸ್ಕಿನ್ ಅಂತ ಬರ್ತಾ ಇತ್ತು ನೋಡು. ಕ್ಯೂರ್ ಅಂತ ಬರ್ತಾ ಇತ್ತು ಅದು ಯಾವತರ ಅ ಅಂದ್ರೆ ಅದೊಂದು ಆ್ಯಪು ನಮ್ಮ ಫೇಸ್ನ ಅದೇ ಡಿಟೆಕ್ಟ್ ಮಾಡುತ್ತೆ. ನಮ್ ಫೇಸಸ್ ಅಲ್ಲಿ ಏನೇನ್ ಪ್ರೊಬ್ಲಮ್ ಇದೆ. ಡಾರ್ಕ್ ಸರ್ಕಸ್ ಆಗಿರಲಿ ಡಾರ್ಕ್ ಸ್ಪಾಟ್ಸು ಅಥವಾ ಓಪನ್ ಸ್ಪೋರ್ಟ್ಸು. ಏನ್ ಆಗ ಅದೇಲ್ಲ ಡಿಟೆಕ್ಟ್ ಮಾಡಕೊಂಡು ನಮಗೆ ಯಾವ್ಯಾವ ತರ ಫೇಸ್ ಇದು ಏನು ಸನ್ಸ್ಕ್ರೀನ್ ಬೇಕು ಸನ್ಸ್ಕ್ರೀನ್ ಎಲ್ಲ ಕೊ ಆ ಕೊಡ್ತಾ ಇತ್ತು. ಸನ್ಸ್ಕ್ರೀನು ಮಾಯ್ಚರೈಸರು ಸೀರಮು ಎರಡು ಥರದ ಸೀರಮು. ಒಂದೊಂದು ಬ್ರೈಟಿಗೆ ಇನ್ನೊಂದು ಅದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗೋದು. ಓಕೆ ಸೀರಮು ಜೊತೆಗೆ ಏನು ಫೇಸ್ ವಾಶ್ನ ಕೊಡ್ತಾರೆ ಅದೇ ಡಿಟೆಕ್ಟ್ ಮಾಡಿ. ಅದಾದ್ಮೇಲೆ ಅದಕ್ಕೆ ನಾವು ಅದುಷ್ಟು ಕೊಟ್ಟು ಇಷ್ಟು ನಿಮ್ದಗೆ ಟೋಟಲ್ ಬಂದಿದೆ ಅಂತ ಹೇಳ್ಬೋದು ನಾವು ಅಷ್ಟು ಪೇನ್ ಮಾಡಿದಾಗ ನಮ್ಮ ಪ್ರಾಡಕ್ಟ್ಸ್ ನಮಗೆ ರಿಸೀವ್ ಆಗ್ತದೆ ಅದು ವೀಕ್ಲಿ ವೇಸ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಈಗ ಕನ್ಸಲ್ಟೇನ್ಂದ್ರೆಡಕ್ಟರ್ ಹಾಸ್ಪಿಟಲ್ಗೆ ಹೋಗ್ತೀವಿ
ಆತ
ಆಪ್ ಅೇ ಕನ್ಸಲ್ಟ್ ಮಾಡೋರು ಸೊ ನಮ್ದು ಬ್ರೈಟ್ ಆಗ್ತಾ ಇದೆ ಅಥವಾ ಏನಾದ್ರು ಚೇಜಸ್ ಬೇಕ ನೆಕ್ಸ್ಟ್ ಏನಾದ್ರು ಬೇಕಂದ್ರೆ ಮತ್ತೆ ನೆಕ್ಸ್ಟ್ ಏನಾದರುೂ ಆಡ್ ಮಾಡೋ ಅದ ಅಥವಾ ಏಾದ್ರು ರಿಮೂವ್ ಮಾಡಿ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ಕಿಸುದು ಅದನ್ನ ಕನ್ಸ್ಟಿಸ್ಟ್ ತ್ರೀ ಮತ್ಸ್ ಯೂಸ್ ಮಾಡಬೇಕಿತ್ತು ನಾನು ಒಂದೇ ಮತ್ ಯೂಸ್ ಮಾಡಿ ಸ್ಟಾಪ್ ಮಾಡ ಸೊ ಏನು ರಿಸಲ್ಟ್ ಬರ್ತಾ ಇತ್ತ ಅದೆಲ್ಲ ಬರತ್ ಕ್ಯೂರ್ ಸ್ಕಿನಿದಾನೆ ದಾನನೆ ಸಪ್ರೇಟ್ ಬ್ರ್ಯಾಂಡೆಡ್ ಅಲ್ಲ ಕ್ಲೂರ್ ಸ್ಕ್ರೀನ್ ಬ್ಯಾಣತತೆ ಹಾ ಹ್ಞ ಸರಿ ಇರು ಮಾಡ್ತೀನಿ ಆಮೇಲೆ ಮಾಡ್ತೀನಿ
ಹಾ ಸರಿ